ಹಾ ಅಲೋ ಆರಾಮ ಆಕ್ಕ
ಆರಾಮಾಮಿ ಆರಾಮಾಮಿ
ಹಾ ಆರಾಮ್ ನೋಡಕ್ಕ ಹಾ ಇವಾಜ್ ಎಷ್ಟ ಆಯ್ತ್ ನೋಡಕ ನಿಮ್ದಕ್ಕ
ಹಾ ಟ್ಟಿ ಆಯ್ತು ನೋಡಮ್ಮಿ ಇಟ್ಟಿ ಆಯ್ತು ಕೆಲ್ಸನ ಆಯ್ತು ನಿಮ್ದು
ಹ್ಮ್ ನಮ್ದು ಕೆಲ್ಸ ಇನ್ನುೂ ಇದಾಕ್ಕ ಸಾಯಂಕಾಲದ ಅಡ್ಗಿ ಕೆಲ್ಸ ಮಾಡ್ಬೇಕಲ್ಲ
ಹ್ಮ್
ಬಟ್ಟಿ ಆಯ್ತು
ಹ್ಮ್
ಹ್ಮ್ ಅದಕಿ ಕೆಲ್ಸ ಇದೆ
ಹೌದಾ ನಮ್ದಿಲ್ಲ ಪಾ ಪಾತ್ರೆ ಇದದ್ದು ಸ್ವಲ್ಪ ತೊಳದ್ವಿ ಕಸಾಯತ್ ಒಂಗ ಮುಸಿ ದೀಪ ಹಚ್ಬೇಕಕ್ ನಾನು ದೇವ್ರಿಗೆ ಆಯ್ತು
ಹಾ
ಹ್ಮ್
ಹಾ
ಮತ್ತೆ
ಮತ್ತೇಏನಿಲ್ಲ ನೋಡಾಕ ಹೇಳ್ಬೇಕು
ಹ್ಮ್
ಹ್ಮ್ ಎಲ್ಲ ಹೆಂಗಿದಾರ ಕೆಲ್ ಗ ಬ್ರಾಂಡ್ಮುಗ್ಧರ
ಹಾ ಆರಾಮ್ದಾರ ಮೇಡಮ್ ಅಲ್ಲಿ
ಹಾ ಎಲ್ಲೇನ ಆರಾಮದಾರ
ಮ ಬಂತ
ಮಳೆ ಮಾಡಾಗಿದೆ ಅಕ್ಕನ್ನಾ ನಾಲ್ಕನಿ ಬಂತ ಅಷ್ಟೇ
ಹೌದು ಜೋರ್ ಬಂದ ಮಿಣಿ
ಟಿವಿ ನೋಡಕ
ಹ್ಮ್ ಇಲ್ಲೇನ್ ಅಷ್ಟ ಏನಿಲ್ಲಾ ಮಾಡಾಗತಿ ಏನ್ ಏನಲ್ಲ ನೋಡಿವ
ಹ್ಮ್ ಏನ್ ಮಾಡಿದ್ರಕ್ಕ ಫುಲ್ ಡೇ
ಇವತ್ತವಿ ಏನಗ ಅದೇವತ್ ಇಡ್ಲಿ ನಷ್ಟ ಮಾಡುದಿ ಸಂತೆನ ಅದೇ ಆಮೇಲೆ ಮಧ್ಯಾಹ್ನ ಸ್ವಲ್ಪ ಅಂಗೆ ತಂಗಿ ಜೊತೆ ಸ್ವಲ್ಪ ಮಾತಾ ಟೈಮ್ ಸ್ಪೆಂಡ್ ಮಾಡಿದೆ ಮಮ್ಮಿಯರ ಜೊತೆ ತೆ ಅವ್ರ ಜೊತೆ ಆಯ್ತು ಇವತ್ ಲಾಸ್ಟ್ ಡೇ ನಾಳೆ ಹೋಗ್ಬೇಕಲ್ಲ ಹಂಗಾಗಿ ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದವಿವತ್ತ
ಹ್ಮ್ ಹ ಹಾಸ್ಟೆಲ್ಗೆ ಓದ್ತರ ಸೀಲ್ ಆಗ್ತಿದೆ ಅಂದಂಗಗೆ ಎತ್ತ
ಫೋನ್ ಮಾತಾಡ್ ವಿ ಏನ್ ಮಿಡಕಲ್ ಮಾತಾಡ್ತೀವಿ ಅಂದ್ರ ಅದುೀ ಜೊತೆಗ ಇರದೆ ಫೀಲ್ ಬೇರ್ ಆಗುತ್ತ ಅದು ಹೋಗೋದ ಬೇರ ಆಗತ್ತ
ಅಲ್ಲ ಕಟ್ತೋಗ್ಬಿಟ್ಟಿಕ್ಕೆ ಆಲ್ರೆಡಿ ನಮ್ಮ ತಲಲಿ ಯಾವ್ ತರ ಬಂದ್ಬಿಡ್ತ್ ನೋಡಕ್ಕ ಲಾಸ್ಟ್ ಡಿನಾ ನಾಳಗ್ ಹೋಗ್ಬೇಕ ನಾಳೆ ಟೈಮ್ನಾಗ ಅಲ್ಲಿ ಇರ್ತೀವಿ
ಹಾ ಬೆಳಿತೀನಿ ಹ್ಮ್ ಹಾ ಹೋಗ್ಬಾ ಹಾ ಮುಡಿಸನು. ಕೂಲಿ ಹೋಗ್ ಬಳೆ ಅರಿಷ್ಟ ಹ್ಮ್ ಯುಹೇಳವಿ
ಹ್ಮ.
ಹ್ಮ್ ಹಂಗ ಆಗತ್ತ ಮಿಷೀಲ್.
ಹಾ.
ಹ್ಮ್
ಹ್ಮ್
ಆತರ ಬಂದ್ಬಿಡತದೆ ನಾವ್ ಬ್ಯಾಡ ಅಂದ್ರನು
ಹ್ಮ್ಕ
ಹ್ಮ್.
ಹ್ಮ್ ಹೆಂಗಪ್ಪಾ ಹೆಂಗಿಲ್ಲಾ ಇವತ್ತ ಈ ಟೈಮಿಂಗ, ಇಲ್ಲಿ ಇಟ್ಟ ಮಾಡ್ತಿದ್ವಿ ನಾಳಿಗಿ ಟೈಮ್ಲ್ಲಿ ಅಲ್ಲಿ ಏನ್ ಮಾಡ್ತಿರ್ತೀವೋ. ಹೆಂಗಿರ್ತವೋ, ಏನ್ ಮಾಡ್ತವೋ ಒಂತರ. ಹಾಸ್ಟೆಲ್ ಕಿತ್ತಾನೂ ಇದ ಅಕ್ಕ ಇದ. ಇನ್ನು ಹಾಸ್ಟೆಲ್ಲ್ಲೆಲ್ಲ ಹೋದ್ರೆ ಓದ್ಬೇಕು. ಹ್ಮ ಬಿಟ್ರೆಷ್ಟ, ಸ್ಕೂಲ್ಗೆ ಹೋಗ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಇಲ್ಲ ಅ ದ್ರೆ ಫ್ರೆಂಡ್ ಜೊತೆಗೆ ಸ್ವಲ್ಪ ಆದ್ರೂ ಟೈಮ್ಪೆಂಡ್ ಮಾಡ್ಬಹದು.
ಮಾಡ್ಬೋದು.
ಒಂಥರಾ ಬೇರೆ ಅಕ್ಕ ಇದು ಒಂತರ ಬೇರೆ ಫೀಲ.
ಫೀಲ್
ಹ್ಮ್ ನಮ್ಮ್ ವಾತಾವರಣದಾಗ, ಕೆಲವುಯ ವ್ಯಕ್ತಿಗಳ ಮೈಂಡ್ಸೆಟ್ ಬೇರೆ, ಅಲ್ಲಿ ವಾತಾವರಣದಲ್ಲಿ ಬೇರೆ,
ಹ್ಮ್.
ವ್ಯಕ್ತಿಗಳ ಮೇಲೆ ಡಿಪೆಂಡ್ ಅಕ್ಕ ನಾವ್ ಹೆಂಗಿರ್ಬೇಕು ಅನ್ನೋದ ಕಲಿಸಕ ಕೊಡ್ತ. ಇದು ದೊಡ್ಡ ಎಕ್ಸ್ಪೀರಿಯನ್ಸ್ ಅಕ್ಕ ಜ ಜೀವನದಲ್ಲಿ. ನಾವು ಹುಟ್ಟಿ ಬೆಳೆದುವ ವಾತಾವರಣಕ್ಕೂ, ನಾವು ಕೊಟ್ಟ ಮನೆಗೆ ಓದ ವಾತಾವರಣಕ್ಕೂ, ಹೆಣ್ಮಕ್ಳ ಎಷ್ಟು ಚೇಂಜಸ್ ಆಗ್ಬೇಕಕ್ಕ. ಒಂದ ಮಾತಾಡ್ಬೇಕಂದ್ರು, ಹತ್ ಸಲ ಯೋಚ್ ಚನೆ ಮಾಡ್ಬೇಕು ಈಗ ನಾ ಮಾತಾಡ್ರಾ ಸರಿ ಆಗುತ್ತೋ ಇಲ್ಲೋ,
ಅದನ್ನ ನಾವ್ ಯಾವ ತರ ಕೇಳ್ಬೇಕು, ಯಾವ ತರ ಇಲ್ಲ,
ಹ್ಮ, ಹ್ಮ
ಹ್ಮ್ ಆತರ ಎಲ್ಲಾ ಕ್ವಶನ್ಸ್ಗಳೆ ನಮ ಮೈಂಡಲ್ಲೇ ಅವು, ಇದ ಆಗ್ಬಿಡ್ತ ಕೊತ್ಪನ ಆಗ್ಬಿಡ್ತಾವ ಏನಪ್ಪ, ನಾ ಅವ್ರ ಜೊತೆ ಯಾವ ತರ ಇದ್ರೆ ಅವ್ರಿಗೆ ಖುಷಿ ಆಗುತ್ತ. ಎಲ್ಲ ಅವರು ನಮ ಜೊತಿ ಯಾವ್ ತರ ಇರ್ತಾರೋ ನಾವೇ ಹೌದೇ ತರ ಇರ್ಬೇಕಾ, ಈ ಸಿಕ್ಕಾಪಟ್ಟೆ ಕೋಶನ್ಸ್ ಅಕ್ಕ ಒಂದಲ್ಲ ಎರಡ ಯಾ ಕುಂತ್ರು ಒಂದ ತಪ್ಪು, ನಿತ್ರು ಒಂದ ತಪ್ಪು, ಒಂತರ ಮೈಂಡ್ ಸೆಟ್ ಬೆಳ್ಬಡ
ಮೈಂಡ್ ಸೆಟ್ ಬೆಳೆದಬಿಡುತ್ತಾ
ಈಗ ನಮ್ಮ ಮನೆಗ ಬಂದಿವಿಪ್ಪಾ, ಜಾಸ್ತಿ ಕುಂದ್ರಬರು ಜಾಸ್ತಿ ನಿದರಬಾರ್ಧು. ಇದು ಬೇರೆಯವ್ರ ಮನೆ ನಾವು ಬೇರವ್ರ ಮನೆ ಬಂದೀವಿ. ಮಾಡ್ಬೇಕು, ಅನ್ನೋದ ಅಕ್ಕ ಅದು ಸ್ವಲ್ಪ ವಾತಾವರಣ ಚೇಂಜ್ ಆಗ್ಲೇಬೇ ಹಟ್ಟಿದ ಮನಿಗೂ, ಮೆಟ್ಟಿದ ಮನಿಗೂ, ಹೆಣ್ಣ ಕೀರ್ತಿ ತರರ್ಬೇಕಂದ್ರ, ಅದು ಸ್ವಂತ ತನ್ ಮನಿ, ತನ್ನ ಬಂದು ತನ್ನ ಬಳಗ, ಇಲ್ಲಿ ಇನ್ನು ನಾವು ಹುಟ್ಟಿದ ಮೇಲೆ ನಮಗು ರೆಸ್ಟ್ ಸಿಗುತ್ತೋ ಇಲ್ಲೋ. ಅಲ್ಲಿ ಸಿಗಲೇಬೇಕ ಅಕ್ಕ.
ಕೊನೆವರ್ಗು ಅಲ್ಲೇ ಅಲ್ಲ ಅಕ್ಕ ಇರುದು ಒಂದ್ ಹೆಣ್ಣು.
ಹ್ಮ್, ಹ್ಮ್, ಹ್ಮ್ ಇರೋದೆಲ್ಲ ಅಲ್ಲೆಲ್ಲ ನೀ ಮತ್ತೆ ಈಗ.
ಹ್ಮ್.
ಒಂತರ ಟೈಮ್ ಸ್ಪೆಂಡ್, ಮಾಡಿ ಎಲ್ಲರನ್ನ ಅರ್ಥ ಮಾಡ್ಕೊಳೋದು ಇಂಪಾರ್ಟೆಂಟ್ ಅಕ್ಕ ಇವ್ಗ್.
ಹ್ಮ ಇಂಪಾರ್ಟೆಂಟ್ ನೋಡಮ.
ಹ್ಮ್.
ಎಲ್ಲಾರು ಮುಕ್ತ ಮಾಡ್ಕೊಂಡು. ಎಲ್ಲ ಜೊತೆ ಬೆರೀಬೇಕಲ್ಲ ಮ ಹೊಸ ಲೋಕ. ಕ್ಕೋದಂಗ ನವು.
ಹೊಸ ಲೋಕಕ ನಿಜವಾಗಲೂ. ನಾ ಇನ್ನು ನೀವರ ಇವ ಸ್ಟಾರ್ಟಿಂಗ್ ಅಕ್ಕ. ಈ ಸ್ಟಾರ್ಟಿಂಗ್ ಆಗಿ ಇಷ್ಟ ಕೀಲ್ ಆಗ್ತಿದ್ರ ನಾನ್ ನಾಲ್ಕ ವರ್ಷ. ಮ ಕಳದು ನನ್ಗೆ ಎರಡು ಮಕ್ಕಳ ಆದ ರನು ನಿಮಗಿ. ಒಂಟ ಜಾಸ್ತಿ ಇತ್ತು ನನ್.
ಫೀಲ್ ಆಗಿತ್ತಲ್ಲಮ್ಮ ಕರೆ ಹಂಗೆ ಹೆಣ್ಮಕ್ಳು ಮತ್ತೆ. ಏ ಮಾಡ್ತ್ತ ಈಗ ನಮ್ಮ್ರು ಸಿಸ್ಟರ್ ಹಬ್ಬಕ್ಕೆ ಊರಲ್ಲೇ ಕೊಟ್ಟಿದ್ದೀವಿ. ಅತ್ತಿ ಮಗನಿಗೆ ಕೊಟ್ಟಿವವಿ ಒಂದ್ ತಿಂಗಳ ನನ್ ಮ. ದಿ ಮುಂಚೆಕ್ ಬಂದಕಿ ಇದ್ ಇವತ್ ತೋದ್ಲ ಆತ್ಗ ಅಂತ ತೋದ್ಲ ಮತ್ತತ್ ದ್ ಆರು ವರ್ಷ ಆಯತ. ಮದ್ವೆ ಆಗಿ ಈಗತ್ಗ ಅಂತೋದ್ಲಿ.
ಹ್ಮ.
ನಾಾನನ್ ಇದದಕೇನ ಇಲ್ಲೇ ಇದ್ದು ಇಷ್ಟು ಅಳತಿದ್ದಿ ನಾವ್ ದೂರವತ್ತತಿ ನಾವ ಇಷ್ಟು ಅಳ್ಬೇಕಂತ ನಾನ್. ಹ್ಮ್.
ಹಂಗೆ ಅನ್ಸತ ಅಕ್ಕ ಯಾಕಂದ್ರೆ ನ. ಸಿಂಗಲ್ ಇರೋದ್ರಿಂದ ನನಗೆಷ್ಟ. ಷ್ಟ ಜಾಯಿಂಟ್ ಫ್ಯಾಮಿಲಿ ಐಡಿಯಾ ಇ ಅಲ್ಲಕ್ಕ. ಎನಿ ಟೈಮ್ ಯಾವ ಹೋಗದ್ರೂ ಬನ್ನಿ.
ಹ್ಮ್.
ಅವಾಗ ಅಲ್ಲಿಂದ ಬರ್ ನ ಸ್ವಲ್ ಖುಷಿ ಆಗ್ಬಿಟ್ಟಿರ್ತಕ್ಕ ಏನ್ ನಾಳೆ ಬಳಿ. ಎಟ್ರ ತನಮ್ಕೋ ಬಹುದು ಅಲಿ ಯರು ಕೇಳಲ್ಲ. ನನಗ್ ರೆಸ್ಟ್ ಸಿಗುತ್ತೆ ಇಲ್ಲ ನಾನು ಅನ್ಸಿದನ ಮಾಡ್ಕೋಬೋುದು. ನನ್ಗೆ ಏನ್ ಫೇವ್ರೇಟ್ ಅದನ್ನಲ್ಲಾ ತಿನ್ಬೋದು ಎಲ್ಲಾ ಅಲ್ಲಿ ಅ. ಈ ಕಡೆ ಬಾಗ ಹಂಗಿ ಅನ್ಸತಕ ಬಟ್ ಇಲ್ಲಿಂದ ಅಲ ಹೋಗ್ಬೇಕು. ಆಯ್ತಪ್ಪಾ ಇ ಇಷ್ಟತ್ನ ಫುಲ್ ಬಿಸಿ. ನಾಳೆ ಬೆಳಗ್ಗೆ ಐದುವರೆಗೆ ಎದ್ದಳ್ಬೇಕು. ನಿದಿ ಆಗಲ್ಲ. ಅದ ಎಂಗ್ರ ಯೋಚನೆಕತ್ತ ಎಲ್ಲ ಬಂದ್ಬಿಡ್ತ. ಹಿಂದಿನ ದಿನ ಹೋಗ್ಬೇಕದನ್ನು.
ಹ್ಮ್.
ಹ್ಮ್.
ಎಲ್ಲಗ ಏನಾದ್ರೂಷನೆ ಬಂದ್ಬಿಡ್ತಾ ಹೋಗಕ್ಕಾಗಲ್ಲ.
ಹ್ಮ ಏನು ಅದು ಸಡನ್ಲಿ. ಹೂ ಚೈನ್ ತಕ್ಕ.
ಹ್ಮ್ .
ಹ್ಮ್ ಮತ್ತೆ.
ಡ್ ನದೀರ್ ನೀವತ್ರ .
ಹಾ ಹಾ.
ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಎಲ್ಲಾ.
ಹ್ಮ್ .
ಹೋಗ್ತಾ ಇದಿವವಂದ ಸ್ವಲ್ಪ ಖುಷಿ ಇರುತ್ತಾ ಬುಟ್ಟ ಹೋಗ್ತ ಅ ಮೈತಿ.
ಯಾಕ ಅಲ್ಲಿ. ಸ್ವಲ್ಪ ಹೆಣ ಮಕ್ಳ ಚೇಂಜಸ್ ಹೆಂಗ ಆಗ್ಬಿಡತ ಅಂದ್ರಕ ಮನೆಯಲ್ಲಿ. ಇವ್ರ ಯಾರು ಪರಿಚಯ ಆತಲ್ಲ. ತಾಳೆ ಕಟ್ಟಿದ ಗಂಡಾ ಒಬ್ರೇ.
ಹ್ಮ್.
ಅವರಿಿಗೋಸ್ಕರ ನಾವು ಹೋಗ್ತೀವಂದಾರಕ ಆಕ್ಚುಲಿ ಯಾವದೇ. ಪ್ರತಿಯೊಬ್ಬ ಹೆಣ್ಣನ್ನು ಪ್ರತಿಯೊಬ್ಬ ಗಂಡಿನಿಂದ. ಎಲ್ಲಾರ ಕೆಲವ ಆಶಾಕಾಂಕ್ಷೆಗಳು ಇರ್ತಾವಕ್ಕ. ಅದನ್ನು ಫುಲ್ ಫಿಲ್ ಮಾಡಿದ್ರ. ಯ ಹೆಣ್ಮಕ್ಳಗೂ ಯಾವ ಯಾವದ್ರಲ್ಲಿ ಸಫರ್ ಆಗ.
ಸಫರ್ ಆಗ್ಲ ಇಿಲ್ಲ.
ಹಾ ಈಗ ಅವರು ಏನ್. ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ ನಮ್ಗಾಗಿ ಟೈಮ್ ಕೊಡ್ಲಿಲ್ಲ. ನಮ್ಮನ್ನ ಎರ ಜೀತಿ ಅವರು ಬೆರೆಸಲಿಲ್ಲ ಅಂದ್ರೆ. ಅವ್ರ ವಂಗಣಗ್ ಅವ್ರ ಕೆಲ್ಸಕ್ ಹೋಗುದು ಮಾಡಕ್ ಕುಂಂತರ ಅಂದ್ರೆ. ಏ ನಾವ್ ಯಾರಿಗೋಸ್ತಾರ ಬಂದಿವವಿ ಅವ್ರೇನ ಟೈಮ್ ಕೊಡ್ತಿಲ್ಲ. ಅದು ಮನಸ್ಸಲ್ಲಿ ಒಂದ್ ಟೈಮ್ ಏನಾದ್ರು ಅಭಿಪ್ರಾಯ ಮೂಡ್ಬಿಡ್ತಲ್ರ. ಕೊಣ ಅವರ್ಗೂ ಹೋಗಲ್ಲ ಅದು. ಹ್ಮ್ ಯಾವಾಗ್ಲೋಕ ಇಲ್ಲನು. ಹ್ಮ್ ಈ ಪುರುಷ ಹೆಚ್ಚು ಮಹಿಳೆ ಕಡಿಮೆ. ಇದು ಇ ಹೆಚ್ಚದ ಬಿಡ್ಬೇಕಕ್ಕ.
ಬಿಡ್ಬೇಕು ಬಿಡ್ಬೇಕು.
ಅಂದ್ರೆ ಅಕ್ಕ ನಮಗೂ ಒಂದು ಮನವಿ ಇದಾಗುತ್ತೆ.
ಹ್ಮ್ ಹ್ಮ್.
ನಾವು ಯಾವ್ದ್ರಲ್ಲಾದ್ರೂ ನಮ್ಮನ್ನ ನಾವವು ತೊಡಸ್ಕೊೊಳ್ಳಬಹದು.
ತೊಡಗಸ್ಕೋಬೇಕು ಉಟು ನಮ್ದೇ ಆದದ್ದು ನಮ್ಗಿದ್ರೆ ಒಳ್ಳೇದು. ಇನ್ನೊಬ್ಬರ ಮೇಲೆ ಟುಪ್ೊಂಡ್ರಗಕ್ಕ ಆಗಲ್ಲ.
ಆಗಲ್ಲಕ್ಕ ಇವಾಗ ಅವ್ರನ್ನ ಇದ ಮಾಡ ಹೋಗಿರ್ತೀವಿ. ಅವ್ರೇನೋ ಸಡನ್ ಸ್ವಲ್ಪ ದಿನಾನೂ ಟೈಮ್ ಕೊಡ್ಲಿಲ್ಲ ತಮ ಕೆಲ್ಸಕ್ಕಗ. ತಾವು ಇ ಮಾಡಕ್ತಾರ ಅಂದ್ರೆ.
ಹ್ಮ್.
ಏನಂದ ಸ್ವಲ್ಪ ಮನಸ್ತಪ್ಪಗಳು ಹೆಚ್ಚು ಅನ್ಕೋತೀನಿ ಸರ್.
ಹ್ಮ ಮನ್ಸ್ತಪಗ ಬರ್ತ.
ಹ್ಮ್.
ಹಂಗಾಗಿ ಇದ್ ಮಾಡಾಕ್ ಆಗಲ್.
ಹಾ ನಮತ್ತೆ ಇವಾಗ. ನೋಡಕ್ಕ ನೀಮ್ ಹೋಗುದು ನಿಮ್ ಹಸ್ಬೆಂಡ್ಗ ಖುಸಿನೇ ಜಾಸ್ತಿ ಇರ್ಬೋದು. ಬಟ್ ಆದ್ರೆ ಎಲ್ಲ ಒಂದ್ ಕಡೆ ತವ್ರ ಇಟ್ಟ ಹೋಗ್ಬೇಕಲ್ಲ ಅನ್ನ ಒಂದ್ ಕಡೆ.
ಅದೇ ಹೇಳಕತ್ನ ಅವಿ ಅದು ಖುಷಿ ಆಯ್ತಿಲ್ಲನಲ್ಲ. ಬಟ್ ಬಿಟ್ಟ ಹೋಗಕ ಬೇಜಾರ್ ಜಾಸ್ತಿ ಆಯ್ತ ಅಂತ ಹೇಳಕ್ತನಿ ಹ್ಮ್ ಅವ್ರು ನಮ್ಗಸ್. ಅಕ್ಕರ್ ಕಾಯ್ತಿತರ್ ಬಿುಡುಪಾಪ.
ಹ.
ಅದು ಒಂಥರ ಓಕೆ ಬಟ್ ನಾವ ಎಲ್ರೂ ಬಿಟ್ಟ ಹೋಗ್ಬೇಕಿಲ್ಲ ಅಂತ ಫೀಲ್ ಆಯ್ತು.
ನಿಮ್ದೆಲ್ಲಾ ಫ್ಯಾಮಿಲಿ ಫುಲ್ ಫುಫಲ್ ಮತ್. ಚೆನ್ನಾಗತಿ. ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋುದು. ಅಲ್ಲಕ್ಕ ನಿಮ್ದ ಇದ. ಕಡೆ ಎನ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುದು ಚೆನ್ನಾಗಾಗಿತೆ ಅಂದರು.
ಹ್ಮ ಹ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು.
ಹಾ. ಸರಿ ಅಕ್ಕ ಒಂದ್ ಐದ್ ನಿಮಿಟ್ ಬಿಟ್ಟ ರಿಟರ್ನ್ ಬ್ಯಾಕ್ ಮಾಡಿ.